ನ ಏನಿಲ್ಲಡ
ಯಾಕ ಯಾಕೊಬ್ರ ಕೆಮತಾ ಇದವಾರ ಆರಾಮಲ್ವಾ
ಸ್ಪಚಟಲ್ಲ ಗರಿ ಬಂತ
ಹೌದಾ ಆಸ್ಪತ್ರೆ ಹೋಗರಲ್ವಾ
ಳ ದೋಸೆ ಮನ್ನೆ ಸು ಕಮೆಗೆ ಬು ಏನ್ ಮ ಏನ್ ಊಟ ಹಲೋ ಹ್ಮ ನಾನಂತ ಆತ ಕಂತ ವರ್ಷ ಮುಂದಾಗ ಒಂದ್ ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ನಂಗ್ದ
ಏನಂತ ಹೇಳಿದ್ರ ಬ್ರಾ ಹಾಸ್ಪಿಟಲ್ ಅಲ್ಲಿ ಹತಟ್ಲೆ ಇಲ್ಲಿ ಏನಂತ ಹೇಳ್ತಾರೆ ಹಾಸ್ಪಿಟ್ಲ್ಗೆ ಹೋಗಿದನ ಅಂತರಲ್ಲ ಹ ಹಸ್ಪೇಟಲ್ಗೆ ಹೋಗಿ ಅಂದರಲ್ಲ ಏನ್ ಹೇಳಿದ್ರು ಅಂತಕಂಗ
ಹ ಅದ ಉರಿ ತಂದಿದ ಸ್ವಲ್ಪ
ಹ ಒಂದು ಬ್ಲಡ್ ಬ್ಲಡ್ ಟೆಸ್ಟ್ ಮಾಡಿದ್ರ
ಹ್ಮ್ ಹೇಳರ ಸ್ವಲ್ಪ ಚೆಕ್ ಮಾಡ ಒಂದ ಇನ್ ಚೆಕ್ ಹೆಂಗ ಮಾಡಿದರು ಹ ಸಲ್ಲ ಕನ್ನ ಕ ಬಗ
ಓಹೋ ಹೌದಾ ಮತ್ತಪಾಯ
ಒ ಒಂದೇಬಗ
ನನಾಗ ಹಾಸ್ಪಿಟ್ಲ್ ಮುಂದ ಊಟ ಮಾಡ ಸ್ವಲ್ಪ್ ಟಾಬ್ರ್ ಒಂದು ಹೋಟಲ್ ಇತ್ತು ಟರ್ ನಂಗಿಗಿ ಗುಳೆ ನಂಗಬೇಕ ಗೋಳೆ ನಂಗಿ ಅದೇ ಕುಂತಿದ್ದ ಮಾಡಿದನು
ಹಸ್ಪಿಟಲಾಲ ಇದುರನಾ
ಇಲಿಲ್ಲ ಅಲ್ಲಿ ಹೋಟೆಲ್ ಅಲ್ಲಿ ಕುಂತತಿದ್ದ ಹ್ಮ್ ಊಟ ಮಾಡಿದೆ ಸ್ವಲ್ಪ.
ಹ್ಮ
ಊಟ ತಿಂದು ಗುಳಿಗೆ ನುಂಗಿದೆ.
ಹ್ಮ್
ಟ್ಯಾಬ್ಲೆಟ್ ಕೊಟ್ಟಿದ್ರರು ಈಗ ಊಟ ಮಾಡ ನುಂಗಂತ.
ಹೌದಾ ಮತ್ತೊ ಬ್ರೋ ಏನ್ ಮಾಡ್ತಾ. ಏನ್ ಸಮಾಚಾರ ಎಲ್ಲಿಗಾದ್ರೂ ಹೋಗುತ್ತಾ.
ಎಲ್ಲಿಗೆ ಹೋಗ್ತಿ ಮಾರ ಎಲ್ಲಿಗ್ ಹೋಗಲ್ಲ.
ಹೌದಾ ಊರಿಗೆ ಹೋಗು ಊರಿಗೆ ಹೋಗ್ಬೇಕ ಯಾರ ಯಾರ ಇದೀರ ಸುತ್ಲು ಯಾರ್ಯಾರು.
ಊರಿಗೆ ಹೋಗಬೇಕಲ್ವಾ ಜೊತೆಲ್ಲ ಯಾರದಾರ.
ಊರಿಗೆ ಫ್ರೆಂಡ್ ಇದಾನೆ.
ಹೌದಾ ಹ್ಮ ಹ್ಮ್ ಹ್ಮ ಕಾರ್ಕೊಂಡ ಹೋಗ್ ಕೇಳ್ದೇನೋ ಹಲೋ ಹಲೋ
ಹ್ಮ್
ಕರ್ಕ ಬತ್ತೆ ಹೆಂಗ
ಹಾ
ಅವ್ನಿಗೆ ಕರ್ಕೊಂಡ ಹೋಗ್ತೀವಿ ಏನ್ ಮಾಡ್ತೀವಿ ಯಾವಪ್ಪ ಅಂತ ಅಂದೆ.
ಅವನಿಗೆ ಏ ಕರ್ಕೊಂಡ ಹೋಗತಯಾ ಏನ್ ಮಾಡತ ಏಕ ಮಾತಾಡೋಲ್ಲಿ. ಜ್ವರ ಪರತ ಬಂದವಾ.
ಹ ಇಲ್ಲ ಅಷ್ಟೊಂದ ಏನಿಲ್ಲ.
ಮಂತ ಕಮ್ಮ
ಹ್ಮ್ ಅಷ್ಟೊಂದ್ ಏನಿಲ್ಲ.
ಹೌದಾ
ಮತ್ ಮತ್ತೇನ್ ಸಮಾಚಾರ
ಹೇಳಬೇಕು ಏನು ಇಪ್ಪತ್ೊಂಬತ್ ಕ್ಕೆ ಹೋಗೋಣ ಬರ್ತಯಾ ಪ್ರವಾಸಕ್ಕೆ ಹೊಂಟಿದ್ದೀವಿ ಪ್ರೀತ ಬಾನ ಹೋಗೋಣ
ಹ ಹಾ ಇದೇ ಮಂತ್
ತನ್
ಹಾ ಇದೇ ಮಂತು ಟ್ವೆಂಟಿ ನೈನ್
ಈವಾಗ ಎಲ್ಲ ಆಗಲ್ಲಪ್ಪ
ಹ್ಮ್ ಇವಾಗಲ್ಲ ನಾನ್ ಸ್ವಲ್ಪ ಬೆಂಗ್ಳೂರ್ ಹೋಗ್ಬೇಕ.
ಹೌದ ಆ ಕಡೆ ಚಿಕ್ಕಮಂಗ್ಗಳೂರು ಉಡುಪಿ. ಮಡಿಕ್ಯಾರ ಆ ಕಡೆ ಹೋಗ್ತಾ ಇದ್ವಿ.
ಹೌದಾ ಬ್ಯಾಂಗ
ಅದಕ್ಕೆ ಕೇಳಿದಪ್ಪ ಬರ್ತೇನೋ ಅಂತ.
ಹ ಬರಲ್ಲ ತಾನ ಆಗಲ್ಲ ಹ ಅಮೌಂಟ್ ಇಲ್ಲ
ಅಮೌಂಟ್ ತೊಗೊಂಡ ಏನ್ ಮಾಡ್ತೀವಪ್ಪಾ ನಾವು ಕರ್ಕೊಂಡು ಹೋಗ್ತೀವಿ ಬಾ
ಇಲ್ಲ ಇಲ್ಲಣ ಸ್ವಲ್ಪ ಬೆಂಗಳೂರು ಬೇಕದಕ್ಕೆ.
ಬೆಂಗಳೂರಲ್ಲಿ ಏನ್ ಮಾಡ್ತೀಯಾ ಹೋಗಿ
ಏನಿಲ್ಲ ಜಮಾಟೋ ಹೊಡಿಬೇಕು ಜಮಾಟೋ ಹೊಡಿಬೇಕು. ಎಲ್ಲಂದ ಬ್ಲಯಾಂಕೆಟ್ ಹೊಡಿಬೇಕು ಹಂಗ ಇಲ್ಲಾಂದ್ರೆ ಆಪೆಡ್ ಹೊಡಿಬೇಕು ಮೂರಲ್ಲಿ ಒಂದ್ ಮಾಡ್ಬೇಕು ಇಲ್ಲಾಂದ್ರೆ ಬಿಗ್ ಬಾಸ್ ಕಟ್ಟ್ ನಾಲ್ಕರಲ್ಲೂ ಹೊತ್ತ ನಲ್ಲೂ ಒಂದ್ ಮಾಡ್ಬೇಕು ಹಾ
ಬ್ರಾ ವರ್ಕೌಟ್ ಆಗುತ್ತಾ ಅಮೌಂಟ್ ಅಲ್ಲಿ ಬೈಕ್ ಇಲ್ಲ ಏನಿಲ್ಲ ಅಲ್ಲಿ ಹೋಗಿ ಬೈಕ್ ತಗೋಬೇಕು
ರೆಂಟಿಗ್ ತಗೋ ನಡೆಯುತ್ತೆ
ರೆಂಟಿಗೆ ತಗಗೋ ಮೇನ್ ಆಗಿ ಲೈಸೆನ್ಸ್ ಬೇಕಬ್ರ
ಹಾ
ಬೈಕ್ ರೆಂಟಿಗೆ ತಗಬೇಕಂದ್ರೆ ಲೈಸೆನ್ಸ್ ಅವ್ರದದೇ ಇರ್ಬೇಕು
ಹ ನಮ್ದು ಐತಿ ಲೈಸೆನ್ಸ್ ಐ್ತು ಹ್ಮ ಒಂದ್ ನಾಕ್ ತಿಂಗಳ ಆಯ್ತು
ಹೌದಾ ನೋಡ ಇಲ್ಲ ಅಲ್ಲ ಬ್ರೋ ಹೇಳೇಲ್ವಲ್ಲ ನಂಗೆ
ಹಂಗೆ ಲೈಸೆನ್ಸ್ ಏನ್ ಇನ್ ಪಬ್ಲಿಶಿಟ್ ಮಾಡ್ಕೊಂತರ ಗಡಕತದೇನಪ್ಪಾ ಅದು
ಅಲ್ಲ ಬ್ರೋ ಈಗ ಕಾಲ್ ಮಾಡಿದ್ರೆ ಹೇಳ್ತಿದ್ದೆ ಅಭಿಜಿತ್ ಕೇಳಿದೆೆ
ಪಬ್ಲಿಸಿಟಿ ಮಾಡಲ್ ನಾವ ಏನ ಸುಮ್ನೆ ಕಿರಣ ಇತ್ತ ಅಂದ್ರೆ ಪಬ್ಲಿಷ್ ಐ ಲೈಸೆನ್ಸ್ ನ ಹೇಕಂತರಿ ಗಡ ಅಂದ್ರೆ ಹೆಂಗ ಎಳ್ತೀಪ್ಪ ನೀ
ಏನಿ ಯಾಕ ತಿರುಗಾಡ ಅಂತ ಹೇಳಿಲ್ಲಾ ಕಾಲ್ ಮಾಡಿದ್ರೆ ಹೇಳ್ತಿದ್ದಲ್ಲ ಅದಕ್ಕೆ ಕೇಳ್ದು
ಹೌದಾ ಇಲ್ಲಲ್ಲ ನೆಂತೆಲ್ಲನ
ಹೌದಾ
ಹ್ಮ್
ಹಕ್ಕ
್ರೆನಲ್ಲ ನೀ ನನ್ ಪ್ರವಾಸ ಕಾರೆ ರೊಕ್ತರ
ನಾವು ಟೆಂತ್ ಹುಡ್ಗರು ಹೋಗೋಣ ಹೋಗೋಣ ಅಂತಿದರು
ನಾ ಎಲ್ಲಿ ಪ್ರವಾಸ ಈಗ ಪಂಚಾಯತಿ ಎಲೆಕ್ಷನ್ ನಡೀತಾವ ಆದದ್ರೆ ಬೆಂಗಳೂರು ಎಲ್ಲ ಅಂದ್ರರು ಪಂಚಾಯತಿ ಎಲೆಕ್ಷನ್ ಎಂತ ಬಿಿಡ್ತ ಮ
ಲಲ್ಲರ್ ಚೆನ್ನಾಗಿ ನಿಲ್ಂತಂತಿದಾ
ನಿತ್ಗ್ಕ್ ಎಲ್ಲ ಮಾಡಿಬ ಬಿಡಕ್ ಜೀವನ್ದಾಗ ಏನದ
ಅದು ಕರೆ ಬಿಡು ಯಾ ಎಲ್ಲಿ ಎಲ್ಲಿ ಯಾ ಇದಕ್ಕೆ ಏನಂತಕಂತಯ
ಇದ್ಯಾ ನಮ್ಮ ಪಂಚಾಯತಿಿಂದಿರ್ಬೇಕು ನಾವವು
ಅದೇ ಪಂಚಾಯತಿ ಮತ್ತೆ ಯಾವಾಗ
ಇದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇವಾಗನ ಸ್ಟಾರ್ಟ್ ಆಗ್ತದೆ ಇನ್ನ
ಹ ಹೌದು ಯಾರ್ ಸೈಡ್ ನಿಂತಕೋತಿ ಯಾರ್ ಸೈಡ್
ಯ ಸೈಡ್ ಇಲ್ಲ ಸ್ವಂತ ಪಕ್ಷ ಕಟ್ಟತೇನಿ ಹಾ ಏ ಇತಾರ ಅಂದ್ರೆ ಏನ್ ಸುಮ್ನೆ ಪುತ್ ಕ ಸ್ವಂತ
ಯಾವಾಗ ಕಟ್ಟತಿಯ
ಹೇಳ್ತೀನಿ ಪ್ರ ಪ್ರಚಾರ ಮಾಡ್ತೇನಿ ಸ್ಟೇಟಸ್ ಹಾಕ್ತೀನಿ ನೋಡು ಅಷ್ಟ ಸ್ಟೋರಿ ಇಡ್ತೀನಿ
ಹೊ ಹೌದಾ
ಹ್ಮ
ಪ್ರಚಾರ ಮಾಡಕ್ಕೆ ನಾವು ನು ಬರೋಣ
ಎಲ್ಲೆ ಬರಕತ್ತಿ ನಾನ್ ನಿಂತಂದ್ರೆ ಬರಕತ್ತಿ ಇಲೆಕ್ಷನ್ ಏ ನೀವ್ ನಿಂದ್ರಲ್ಲ ಹೊರಗ
ಅಯ ನಾವೆಲ್ಲಿ ನಿತ್ಕೊಲೋನ್ ಪಾ ನಾವೆಲ್ಲ ಬಡವರು ನಮನೆಲ್ಲಾ ಟಿಕೆಟ್ ಆದ್ರೂ ಕೊಡ್ಬೇಕಲ್ಲ ನಿಮ್ಮಂಗೆ ಏನಾದ್ರು ಕ್ರೀಮ ನಿಮ್ಮ ಹತ್ರ ಇದ್ದ ಅಲ್ಲಾ ಬೇಕಲ್ಲಪ್ಪ ಅಮೌಂಟು ಈಗ
ಅಮೌಂಟ್ ಮುಖ್ಯ ಎಲ್ಲ ಅದಿಕ್ಕೆ ವ್ಯಕ್ತಿ ಮುಖ್ಯ ವ್ಯಕ್ತಿತ್ವ ಮುಖ್ಯ ನೀ ವ್ಯಕ್ತಿ ಚೆನ್ನಾಗಿದ್ನಂದ್ರೆ ಅವನು ಗುಣ ಗುಣ ಲಕ್ಷಣಗಳ ಚೆನ್ನಾಗ
ಹಾ ರಾಮ್ ರಾಮ ರಾಮ ರಾಮ ಹಳ್ಳಿ ಕಡೆ ಎಲ್ಲ ವ್ಯಕ್ತಿತ್ವ ಏನ ನೋಡಲ್ಲ ಬ್ರೋ ದುಡ್ಡು ಕೊಟ್ರೆ ಯಾರಾದ್ರು ಒಂದು ವೋಟ್ ಹಾಕ್ತಾರೆ ಆ ಟೈಪ್ ಇದೆ ಹಳ್ಳಿಗಳ
ನಮ್ಮ್ ಕಡೆ ಹಂಗೆಲ್ಲ ಒಳ್ಳೆ ಗುಣ ನೋಡ್ತಾರೆ ಅವ್ನ್ ಚೆನ್ನಾಗಿದ್ನ ಅಂದ್ರೆ ಆಯ್ತು. ಹಾಗೆ ಬಿಡ್ತಾರೆ ಅವನೇನು ದುರಂಕಾರ ಹಂಗಿದ್ ಇದ್ರೆ ಹಳ್ಳಿಯಲ್ಲಿ ಹಂಗಿಲ್ಲ ಮುಗ್ಧತೆ ಗೊತ್ತಲ್ಲ ನಮ್ಮ ನಮ್ಮೂರಲ್ಲಿ ಹಂಗೆಲ್ಲಾ.
ಹೂ ಹೌದಾ ಎಲೆಕ್ಷನ್ಗ್ ನಿಂತಗೋಬೇಕ ಬ್ರೋ ಬಟ್ ಓವರ್ ಆಗಿ ಯಾರ ಮ್ಯಾಗನು ಕಾನ್ಫಿಡೆಂಟ್ ಆಗಿರಬಾರದು.
ಮೇ ನಮ ಜನ್ ನಮ್ಮ ಊರ್ ಮೇಲೆ ನಮಗ ನಂಬಿಕೆ ಐತಿ ಬ್ರೋ ಗೆಲ್ಸ್ತಾರ ಅನ್ನೋ ಒಂದ್ ಭರವಸೆ ಐತಿ ಅಣ್ಣ
ಸರಿ ಬ್ರೋ ಕಂಗ್ರಾಜುಲೇಷನ್ ವಿನ್ ಆಗಿ ಬನ್ನಿ
ವಿನ್ ವಿನ್ ಆಗ್ತೇನೀ ವಿನ್ ಮತ್ತೇನಿಲ್ಲಿ ನೋಡ್
ಹೌದಾ
ಹ ನ ಎಲ್ಲಿದಿಯ
ಇಲ್ಲೇ ಹಾಸ್ಟೆಲ್ಲ್ಲಿ ಇದ್ದೆ
ಮತ್ತೆ ಹೆಂಗ ಹೇಳ ಬರ್ತಿ ಏನ್ ಚಿಕನ್ ಗಿಕನ್ ಮಾಡಸ್ತಿಯೇನ್
ಚಿಕನ್ ಮಾಡ್ಸೋಣ ಬನ್ನಿ ಬ್ರೋ ನಿಮ್ಗ ಇಲ್ಲ ಅಂತೀವ ಇನ್ನು ಒಂದು ವಾರ ಇನ್ನ ಇನ್ನ ವೇಟ್ ಮಾಡು ನಾಳೆ ಚಿಕನ್ ಮಾಡೋಣ ನಾಡ್ದ ಹೊಕ್ಕನ್ ನಾಡ್ದ ಹೋಗೋಣ ನಾಳೆ ಬರ್ತೇನಿ ನಾಳೆ ಚಿಕನ್ ಮಾಡ ನಾಡ್ದ ಹೋಗಕತ್ತಿ ಬೆಂಗಳೂರಿಗೆ ನಾಳೆಗ ಹೋಗಬೇಡಾ
ಹ್ಮ ಇಲ್ಲ ನಾಳೆ ಎಲ್ಲ ನಾಳೆ ನಾಳೆ ಹೋಗ್ಬೇಕಂತ ಮಾಡಿನಿ ಇನ್ನ ಏನಾಗ್ತೈತಿ ಅಂತ ಗೊತ್ತಿಲ್ಲ.
ಬ್ರೋ ಸುಮ್ನೆ ಹೋಗ್ತಾ ಇದೀರಾ ಬ್ರೋ ಅಲ್ಲಿ ಏನಿದೆ ಸುಮ್ನೆ ಅಲ್ಲಿ ನಿಮ್ಮೂರಲ್ಲಿ. ತಾನೆ ಆರಾಮು ಹೊಲ ಇದೆ ಮನೆ ಇದೆ ಎಲ್ಲ ಮಾಡ್ಕೊಂತ ಇದ್ರೆ ಚೆನ್ನಾಗಿರುತ್ತಲ್ಲ.
ಹ ನ್ ಚೆನ್ನಾಗ ಐತಪ್ಪ ಹೋಬಿಡು ಸುಮ್ ಮಕ್ಕೊ
ಹ ಹೌದಾ
ಹ್ಮ
ರೆ ಏಟ ಬ್ರೋ ಅಲ್ಲಿ ಅಂದಾಜ್ ಮ್ಯಾಗ್ ಎಷ್ಟು ದುಡಿಬಹುದುನು ಸಾವಿರ ಮ ಡೇಲಿ ಒಂದು ಐನ ನೂರು ಅಂದ ಆರ್ ನೂರ್ ಅದೇ ಆರ್ ನೂರ್ ಸಿಗುತ್ತಲ್ಲ ಬ್ರೋ ಮನೇೆಯಲ್ಲಿ ಏನನ ಹೊಲ್ದಲ್ಲಿ ಏನೋ ಮಾಡಿದ್ರೆ ಒಂದೇ ಸಲಗ್ ಎಷ್ಟು ರೊಕ್ಕ ಬರ್ತ ಗೊತ್ತಾ ಮೂರ್ ಲಕ್ಕ ದುಡಿತಿಯಾ ಒಂದು ಬೆಳಿಗ್ಗೆ ಒಂದ್ ಸ್ವಂತ್ ಸ್ವಂತ ಹೊಲ ಇದೇಇದೆನಾ
ಸ್ವಂತ ಹೊಲ ಇಲ್ಲ ಆಕೆಬೇಕು
ಹಾಕಂತ ಮಾಡ್ಬೇಕಾ
ಹಾ
ಹಕ್ಕೊಂಡ್ ಮಾರಂಗಿದ್ರೆ ಹೋಗ್ಬೋದು ಬ್ರೋ ಏನೋ ಸ್ವಂತ ಹೊಲ ಇದ್ರೆ ಏನಾದ್ರು ಮಾಡ್ಬೋದ.
ನವದ
ಹ್ಮ್ ಹಾಕೊಂಡದ್ರೆ ವರ್ಕೌಟ್ ಆಗಲ್ಲ ಸವಂತೋಲ ಇದ್ರೆ ಏನೋ ಒಂದ್ ಎರಡ್ ಎಕರೆ ಹಾಕೊಂಡ್ದು ಒಂದು ಸ್ವಂತ ತಂದ್ರೆ ಎರಡ್ ಎಕರೆ ಇದ್ರೆ ಏನಾದ್ರು ಮಾಡ್ಬಹುದು.
ಇಫ ಅಂತ ಎಲ್ಲ ಬ್ರೋ ಆಕಬೇಕ ಹೊಲ
ಓ ಹೌದಾ. ಹ್ಮ್ ಹ್ಮ್ ಟೈಮ್ ಆಯ್ತಲ್ವ ಹೋಗ್ಬೇಕ್ ತಾನೇ ಊರಿಗೆ.
ನೀವೇ ಮಾಡ್ರಲಾ ಹೋಗ್ಬೇಕ ಸರಿ ಬ್ರೋ ಒಂದ ಕಾಲ್ ಬರ್ತಿದೆ ಆಮ್ಯಾಲ ಮಾಡ್ತೀನಿತೋ.
ಹಾ ಸರಿ ಓಕೆ ಬ್ರೋ.
ಹ್